ಹಲೋ
ಏನ್ ಮಾಡಕತ್ತ ಸರ
ಏನಿಲ್ಲ ನೋಡ್ ಅಂಬಿಕಾ ಏನ್ ಮಾಡ್ತಾ ಇದ್ವಿ
ಏನು ಇಲ್ಲ ನೋಡು
ಹ್ಮ ನಾನ್ ಆರಾಮಿದ್ದೀನಿ ನೋಡು ಊಟ ಆಯ್ತಾ
ಊಟ ಆಯ್ತ್ ನೋಡು ಜಸ್ಟ್ ಇವಾಗ ನಿಮ್ದ
ನಮ್ದ ಇಷ್ಟ ಆಯ್ತು ಏನ್ ಮಾಡಿದ್್ರರು ಊಟಕ್ಕ
ಇವತ್ತು ಸಂಡೆ ಎಲ್ಲ ಸ್ಪೆಷಲ್
ಮಡಮ ಅ ಅ ಮಟನ್ ಸಾರಾ ಮಟನ್ ಸುಕ್ಕಾ
ಸಾಂಬಾರ್ ಮಾಡಿದ್ದೆ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿ ಹ್ಮ್ ಮತ್ತ ಬಗಾರ್ ರೈಸ್
ಅಬ್ಬಬ್ಬ ಅಂದರಿ ಆ್ಮ ಅಂದ್ರೆ ವಾರ ವಾರ ರವಿವಾರ ರವಿವಾರ ಮನೇಲಿ ಮಟನ್ ಏನಾ ಪಕ್ಕ ಡೇಲಿ
ಹ್ಮ್ ರವಿವಾರ ಫಿಕ್ಸ್ ನಮ್ದು
ಶುಕ್ರವಾರ ಸೋಮವಾರ ಮಂಗಳವಾರ ಹಂಗಿರಲ್ಲ
ಶುಕ್ರವಾರ ಶನಿವಾರ ತಿನ್ನೊಂಗಿಲ್ಲ
ಮಂಗಳವಾರ ಶುಕ್ರವಾರ ಶನಿವಾರ ಮಂಗಳವಾರ ಲಕ್ಷ್ಮೀ ಶುಕ್ರವಾರ ಲಕ್ಷ್ಮಿ
ಹಾ ಶನಿವಾರ ಗೋವಿಂದ
ಹ
ಮದೆ ಗುರುವಾರನ ತಿನ್ನಲ್ಲ ಗುರುವಾರ ರಾಘವೇಂದ್ರ ಹ ಹಾ ಸೋಮವಾರ ತಿಂತೀವಿ ಬುಧವಾರ ತಿಂತೀವಿ
ಹಾ ಹಾ ಹಾ ಹಂಗ
ಕಂಪಲ್ಸರಿ
ಹ್ಮ
ಹ್ಮ ನಿಮ್ದ
ನಂದು ಮಟನ್ ಹ ಮಟ ಒಂತಂತೀರಿ ನಾಲ್ಕು ದಿನ ಆಯ್ತು ಬರಿ ಮಟನ್ ಮಟನ್ ಮಟನ್ ಮಟನ್ ಮಟನ್ ಯ್ತ್ ನೋಡ ಮನ್ಯಾಗ
ನಿಮ್ದ ಇದ್ರೊಳಗೆ ನೀವ್ ವಾರ ಎಲ್ಲಾ ಮಾಡಲ್ಲಲ್ಲ
ಇಲ್ಲ ವಾರ ಎಲ್ಲ ಮಾಡಲ್ಲ ಆದ್ರೆ ನಾವು ಕಂಪಲ್ ದಿನ ಡೈಲಿ ಇರೋದೆೇ ಆ ಮಾಾಸಿಗ ಒಂಥರ ಆ ಅಂಗಡಿನೇ ಓಪನ್ ಮಾಡಲ್ಲ
ಹ್ಮ
ಅಂಗಡಿ ಬಂದಿ ಬಂದಿರುತ್ತಾ ಮಟನ್ ಅಂಗಡಿ ಮತ್ತೆ ನಿಮ್ಮ ಅಣ್ಣೋರ್ ಮಟನ್ ಅಂಗಡಿ ಅಲ್ಲಾ ಬಂದಿರುತ್ತ ಅವತ್ ಮಟನೇ ತಿನ್ನಲ್ಲ ಅಮಾಸಿ ಇನ್ನ ಒಂದು ಬಸವಾಜ ಜಯಂತಿ ಅದು ಪೊಲೀಸ್ರ ಬಂದೇ ಬಂದ್ ಮಾಡ್ಬಿಡ್ತಾರ ಓಪನ್ ಮಾಡ್ಬ್ಯಾಡ್ರಿ ಅಂತ ಹೇಳ್ತಾರ ಅದು ಒಂದು ಹ್ಮ್ ಅದು ಕೃಷ್ಣ ಏನ ಯಾವ್ದೋ ಆತಲ್ಲ ಅದು ಒಂದ ಅದ್ ಒಂದ ದಿನ ಬಂದ್ವತ್ದ ದಿನ ಇರಲ್ಲವ ಟಮಾಸಿಗ ಅಂತ
ಹ್ಮ್ ಕಾಮನ್ ಆಗಿ ಅಮಾಸಿ ಹುಣವಿಿ ಹಬ್ಬಗಳು ಇದ್ದಾಗ ಯಾರು ಖರೀದಿನೂ ಮಾಡಲ್ಲ
ಹಾ ಅಂದ್ರೆ ಕಟ್ಟೆ ಮಾಡೆಲ್ಲ ಬಂದ್ ಮಾಡ್ಬಿಡ್ತಾರ ಅಂಗಡಿನೇ ಹ್ಮ್ ಅವತ್ಂದಿನ ಬಿಟ್ಟು ಉಳಕಿದ್ ಎಲ್ಲಾ ಟೈಮ್ ಚಿಕನ್ ಮಟನ್
ಹ್ಮ ಗ್ರೇಟ್ ನೋಡ್ ನಿಮ್ದೆ
ಏಂಗ ಗ್ರೇಟ್ ತಿಂದು ತಿಂದು ತಿಂದು ಚಿಟ್ಟಿಡ್ದು ಬಿಟ್ಟೈತಿ ಯಾವ್ದಾರ ಒಂದ್ ಕಾಯಿ ಪಲ್ಯ ಮಾಡ್ಬೇಕಂದ್ರೆ ಮಟನ್ ಇಲ್ಲ ಚಿಕನ್ ಇಲ್ಲ ಅಂತ ಹೇಳ್ತರ
ಹ್ಮ್
ಮಧ್ಯಾಹ್ನ ಬೆಳಿಗ್ಗೆ ಮಟನ್ ತಿಂದು ಚಿಟ್ಟ ಹಡ್ದೈತಿ ಅಂತ ಹೇಳಿ ಬೇರೆದ ಏನಾದ್ರು ಮಾಡ್ಕೊಂಡ್ರೆ ಆಯ್ತತಿ ಅಂದ್ರೆ ಅಯ್ಯೋ ಮಟನ್ ಬೇಕಂತ ಕುತ್ ಬಿಟ್ಟಿದ್ದ ನಿಮ್ಮ ಅಣ್ಣ
ಹ್ಮ್ ಅವ್ರ ಹಂಗಗೆ ಮಾಡ್ತಾರ
ಹಾ ಒಟ್ಟು ಮಠ ಇರ್ಬೇಕು
ಮಟನ್ನು ಚಿಕನ್ನು ಹ್ಮ್ ಇಲ್ಲ ಎಗು
ಹಾ
ಹ್ಮ್ ಅದ
ನನಗಂತರು ಚಕ್ಕರ್ ಬಂದ್ಬಿಟ್ಟದದು ನೋಡಿ ನೋಡಿ ನೋಡಿ ನೋಡಿ ಇಷ್ಟ ದಿನ ಮಟನ್ ಇರ್ಲಿಲ್ಲ ಸ್ವಲ್ಪ ದಿನ ಮಟನ್ ಇಲ್ಲ ಮಟನ್ ಇಲ್ಲ ಅಂತ ಅದ ಆಡ್ತಿದ್ದೆವಾಗ ಮಡನ್ಾದ ಚಿಟ್ಟ ಹಿಡ್ದ್ ಬಿಿಟ್ಟದ್ ನಾಡು ಫ್ರೀಜರ್ನಾಗ ಇಟ್ಬಿಟ್ಟಿ ನಿಮ್ ಆಯ್ತು ಯಾವಾಗ ಹಾಗಾದ್ರೂ ಬೇಕಾದಾಗ ಬೇಕಾದ್ರ ಎಷ್ಟ ಪಫೀಸ್ ಬೇಕ ಅಷ್ಟ ತಗೊಂಡ್ ಮಾಡ್ಬಿಡ್ತೀನಿ ಅಂದ್ರೆ ಬಕ್ರೀದ್ಿ ಬಕ್ರೀದ್ಿತ್ತಲ್ಲಾ
ಹ್ಮ್
್ ಅಂದ್ರೆ ಕುರಿ ಕಯ್ದಿದ್ರಲ್ಲ ಜಾಸ್ತಿ ಇತ್ತು ಮಟನ್ ನ ೊಂಡು ಎಲ್ಲರಿಗು ಹಂಚಿದ್ರಲ್ಲ ಮತ್ ಬೇರೆ ಬೇರೆ ಮನೆಯವ ಎಲ್ಲರು ಬಂದ್ ಬಂದ್ ಕೊಟ್ಟಿದಿದ್ದಾರೆಾರ ಅದು ಭಾಳ ಆಗ್ಬಿಟ್ಟೈತಿ ಮಟನ್
ಹೌದೌದು ನಿಮ್ ಹಬ್ಬ ಚೆನ್ನಾಗಿ ಮಾಡತ್ರಿ ಬಕ್ರದೆಲ್ಲ
ಹೂ ಚಂದ ಇರತ್ತ ಕುರ್ಬಾನಿ ಕೊಡ್ತಾರಲ್ಲ
ಹ್ಮ್ ಇದು ಆ ಸ್ವೀಟ್ ಏನೋ ಮಾಡ್ತಿರಲ್ಲ ಶಾವಿಗೆ ಪಾಯಸ
ದೂದ್ ಕುರ್ಮಾ ಹಾ ಚೆನ್ನಿರುತ್ತಲ್ಲಾ ದೂದ
ಹ್ಮ್ ಸಕ್ಕತ್ಂಗಿಟ್ಟ ದೂ ಕುರ್ಮ
ನೀವು ಮಾಡ್ತೀರಲ್ಲ ಮಾಡ್ತೀರಲ್ಲ ಬೇವು ಮಾಡ್ತೀರಿ ಜಷ್ಟ್ ನೀವ್ ಗಟ್ಟಿ ಮಾಡ್ತೀರಿ ಪೈಸ ನಾವವು್ ನೀರ್ ಮಾಡ್ತೀವಿ
ಹ ಪಾಯಸ ಮಾಡಲ್ಲ ನಾವು ಇಗತ್ತ ಈಗ್ ಬೇವು ಅಂದ್ರೆ ಫ್ರೂಟ್ಸ್ ಎಲ್ಲ ಹಾಕಿ ಕಿ ಹ ಬರಿೀ ಹಣ್ಣಿಂದೆ ಪಾಯ್ಸ ಹ್ಮ್ ಬರಿೀ ಹಣ್ಣಿಂದ ಏನಂದ್ರೆ ಬೆಲ್ಲ ಮತ್ತೆ ಹುಣ್ಸೆ ಹಣ್ಣು ಜಾಸ್ತಿ ಹಾಕ್ತಿವಿ ಬೆಲ್ಲ ಹಾಕಿ ಫುಲ್ಲು ಎಲ್ಲಾ ಹಣ್ಣುಗಳು ಯಾವ್ಯಾವ್ ತರದ ಹಣ್ಣು ಸಿಕ್ತಾವಿಲ್ಲ ಎಲ್ಲಾ ಹಣ್ಣ್ಗಳನ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ ಸರ ಹಾಕಿ ಅದನ್ನೇ ಒಟ್ಟ ಜ್ಯೂಸ್ ಥರ ಮಾಡಿ ಆಮೇಲೆ ಮೇಲುಗಡೆ ಮಾವಿನಕಾಯಿ ಸಣ್ಣ ಸಣ್ಣ ಚೂರುಗಳು ಹಾಕಿ ಮತ್ತ ಬೇವಿನ ಗಿಡ್ದ ಹೂರ್
ಹ್ಮ ಹೌದು ಹಾ
ಹೂವ ಎಲ್ಲ ವೈಟ್ ಕಲರ್ ಹೂದಾಗ ಸಣ್ಣ ಸಣ್ಣ ದಳ ಇರ್ತವ್ ನೋಡು ಅವನ್ ಅಷ್ಟೇತ ಬೇರೆ ಬೇರೆ ಮಾ ಅದು ಗ್ರೀನ್ ಕಲರ್ ಹಾಕಿದ್ರೆ ಫುಲ್ ಕಹಿ ಆಗ್ಬಿಡ್ತದ ಅದು
ಹಾ
ಅದ್ರೊಳಗೆ ಸಣ್ಣ ಬೇವಿನ ಹೋದಾಗಿ ಒಂದ್ ನಾಲ್ಕೈದು ದಳ ಬಂದಿರ್ತಾವ
ಹಾ
ಂಗ ಕತಿ ಕತಿ ಸ
ಅಯ್ಯೋ ಐದೇದ್ದಳ ಅವ ನೋಡಿ ನ ಅಷ್ಟಕ್ಕತ್ತರ್ ಜಗ್ಗಿ ಹೂವು ಬೇಕಾಗ್ತಾವ
ಬಾಳ ಹೂ ಅಂದ್ರೆ ಹ ಹೂ ಬೇಕಾಗತ ಇವಾ ಒಂದ ಹಿಂಗ್ ಒಂದ ಒಂದು ಗೊಂಸಲ್ ಇರ್ತದಲ್ಲಾ ಇಷ್ಟ ಉದ್ದ ಒಂದ್ಗಏಣ ಇರ್ತದ ಅದು ಆ ಮೇಲ್ಗಾಡಿ ಆ ಆ ತರದ್ ಒಂದ್ ಗೊಂಚಿಲ್ಲ ಅದ್ರ ಸಾಕಾಗ್ತದ ಅವು ಸಣ್ಣ ಸಣ್ಣ ಇಷ್ಟಿಷ್ಟೇ ಜೀ ಜೀರ್ಗ ಟೈಪ್ ಇರ್ತಾವ ಹೂವುಗಳು ಅದನ್ನೆಲ್ಲಾ ಎ ಎ ಸಪ್ಪ ಅಪ್ರೇಟ್ ಮಾಡಿ ಮೇಲ್ಗಡೆ ಹಿಂಗ ಉದುರ್ಬ ಬಿಡ್ತತಿವಿ ಯಾಕಂದ್ರೆ ಡೈರೆಕ್ಟ್ ಹೂವು ಆಗಿ ಬಿರ ಬಾಳ್ ಕಹಿ ಆಗ್ಬಡ್ತತಿವಿ
ಹಾ ಆದ್ರೆ ಅದು ನಿಮ್ದ ಒಂದಥರ ಟೇಸ್ಟ್ ಇಲ್ಲ ಎಲ್ಲರ ಕೊಡ್ತಾರಲ್ಲ ಎಲ್ಲಾ ಹಣ್ಣುಗಳ ಇರ್ತಾವಲ್ಲ ಹ ಬಾಳ ಚಲಾಗಿರ್ತತಿ
ಹ್ಮ್ ಫುಲ್ ಎಲ್ಲಾ ಹಣ್ಣಗಳು ಯಾವ್ ಹಣ್ಣು ಬಿಟ್ರಂಗಿಲ್ಲ ನಾವ್ ಅವತ್ತು ಎಲ್ಲ ಪಪ್ಪಾಯ ಮತ್ತವು ಸಣ್ಣ ಬಾರ ಕಾಯಿ ಬರ್ತಾವ ನೋಡ ಹಳ್ಳಿ ಕಡೆ ಬಾಳಿ ಹಣ್ಣುನು ಹಾಕ್ತವಿ ಬಾರಿಕಾಯಿ ಸಣ್ಣು
ಹಾ ಹಾ ಹಾ
ಹ್ಮ್ ಹೊಲ್ದಾಗೆಲ್ಲ ನಾಟ್ರ
ಹೌದು ಅವು ಬಾಳ ಟೇಸ್ಟ್ ಇರ್ತಾವ ಚಿಟ್ಟಿ ಬಾರಿಕಾಯಿ
ಹಾ ಅದನ್ನ ಸಮಯ ಹಾ
ಎಲ್ಲ ಚೆಂದ ಇರ್ತೈತಿಲ್ಲ ಹ್ಮ್ ಹ್ಮ ಇನ್ನು ಇವಾಗ ಯಾವಾಗ ಯುಗಾದಿ ಮುಪೀಗೀ ತಲ್ಲಾ ರೀಸೆಂಟ್ ಜನವರಿಗೆ
ಹಾ ಮುಗೀತು ಯುಗಾದಿ
ಮೊಹರಮ ದಸರಾ ಇವಾಗ
ನಿಮ್ರೊಳಗ್ ಹೆಂಗ್ ಫೇಮಸ್ ಇರ್ತದಲ್ಲ ದೂದ್ ಕುರ್ಮಾ ಹಗೆ ಯುಗಾದಿಗೆ ನಮ್ದು ಬೇವು ಫೇಮಸ್
ಇವತ್ತ ಈ ಸಲ ಇನ್ ಮೈಸೂರ್ ದಸರಾಕ್ ಹೋಗ್ಬೇಕಾ
ಇಲ್ಲಪ್ಪ ದಸರಾಗ ನು ಹೋಗಲ್ಲ ಸುಮ್ ಟಿವಿಯಗ ನೋಡಿ ಸಂತೋಷ
ಅಷ್ಟೇ ಹಾ ನಾನು ಯೂಟ್ಯೂಬ್ ಮಾಗ ನೋಡ್ತ ಟಿ ಲೈವ್ ಟಿ ನನ್ ಲೈವ ಅಂತ ಹಾಕ್ಬಿಡ್
ಅಲ್ಲ ಇವೇ ತೋರ್ಸ್ತಾರ ಅಲ್ಲಿ ಹೋಗಿ ಅಪ್ಪಾ ಆಗ ಅಷ್ಟ ಗದಲ್ದೊಳಗೆ ಎಲ್ಲರ ಬ್ಯಾಡ ಸುದ್ಯ
ಹಾ ಯಾವಾಗಾದ್ರೂ ಹೋಗಿದ್ರಿ
ಇಲ್ಲಪ್ಪ ನಾನ್ ಮೈಸೂರ್ ಹೋಗಿಲ್ಲ
ಹ್ಮ್ ಬಾಳ ಏನು ಬಾಳ ಕ ಜಾಸ್ತಿ ಜನ ಇರ್ತಾರಂತ
ಹಾ ಬಾಳಳ್ ಗದ್ದಿಲ್ಲ ಅಷ್ಟೇ ಟಿವಿದೊಳಗ ನೋಡ್ತ
ಹ್ಮ್ ಆದ್ರ ಅಲ್ಲಿ ಕುಂತ್ತ್ರಪ್ಪಾ ಅಂದ್ರರು ಅಷ್ಟೇನ್ ಕಾಣ ಇನ ಟಿವಿ ಆಗಾರ ಕುಂತ್ರೆ ಎಲ್ಲಾ ನೋಡ್ಬಹುದು
ಹಾ ನೋಡ್ಬೋದು ಡೈರೆಕ್ಟ್ ಆಗ ಲೈವ್ ತೋರಿಸಸ್ತಾರಲ್ಲ ಅಲ್ಲಿ ಹೋ್ರ ಏನು ಕಾಣಲ್ಲೇ ಅಸ್ತತ್
ಹಾ ಅನ್ಸುತ್ತ ಮೇ ಬಿ ಜಾಗನೇ ಸಿಗಲ್ಲ ಒಬ್ರ ಕೆಳಗ ಒಬ್ರ ಮಲ್ಲ ಬರೀ ಮುಖಗಳುಷ್ಟೇ ನೋಡ್ಬೇಕ್ ನೋಡ ಬ ಆದ್ರೆ ಅಲ್ಲಿ ಒಂಥರ ಖುಷಿನೇ ಬೇರೆ
ಹಾ ನಮ್ಮ್ ಮನ್ಯಾಗ ತಿರುಪತಿಗ್ ಹೋಗ್ತಿವಿ
ಹಾ ತಿರುಪತಿ
ಹಾ ತಿರುಪತಿಗ್ ಹೋಗ್ತೀವಿ ಇನ್ನ ಟಿಕೆಟ್ ಬುಕ್ ಆಗ್ಯವ ಆಲ್ರೆಡಿ ಇನ್ನೊಂದು ಇನ್ನೊಂದು ಎರಡು ಮೂರು ತಿಂಗಳು ಇದು ಅದು ಎರಡು ಮೂರು ತಿಂಗಳು ಮುಂಚೆಕ್ಕೆ
ಯಕ್ಕಾ
ಅಲ್ಲಿ ದರ್ಶನ ಟಿಕೆಟ್ ಅಷ್ಟು ಗದ್ಲ ಇರ್ತದ ಡೈರೆಕ್ಟ್ಐ ಹಾ ಡೈರೆಕ್ಟ್ ಕರೆಕ್ಟ್ ಆಗಿ ದರ್ಶನಕ್ ಹೋದ್ರೆ ಎರ ಎರಡ್ ದಿನ ಅಲ್ಲೇ ಆಗ್ಬಿಡ್ತದೆ ದರ್ಶನದ ಬಲ್ಲೆ
ಹಾ ಹಾ ಹಾ ನಿಂದ್ರಾಕ್ಕೆ ಕ್ಯೂ
ಹಾ ಕ್ಯೂ ಅಂದ್ರೆ ಅಲ್ಲಿ ದೊಡ್ಡ ಗೋದಾಮ್ಗಳು ಇರ್ತ ವಾ ದೊಡ್ಡ ದೊಡ್ಡ ಹಾಲ್ ಇರ್ತವ ಅದ್ರ ಒಳಗ ಹಾಕಿ ಕೀಲಿ ಹಾಕ್ಬ ಬಿಡ್ತಾರ ಅಲ್ಲೇ ಕೂಡ್ಬೇಕು
ಹಬ್ಬಾ ಕೀಳೆ ಹಾಕ್ಬಿಡ್ತಾರ
ಹ್ಮ್ ಕೀಲಿ ಹಾಕ್ಬಿಡ್ತಾರೆ ಹೊರಗೆ ಬಿಡಲ್ಲ ಅಲ್ಲೆ ಎಲ್ಲ ಟಾಯ್ಲೆಟ್ ವ್ಯವಸ್ಥೆ ಇರ ಅಲ್ಲಿಗೆ ಊಟ
ಆದ್ರೆ ನಾನ್ ನಾನ್ ತಿಂದನಿ ತಿರುಪತಿ ಲಡ್ಡು
ಹಾ ಲಡ್ಡು ಸಕ್ಕತ್ತಾಗಿ
ನಾನ್ ತಿಂದೀನಿ ಯಾಕಂದ್ರೆ ನಮ್ ನಮ್ಮ ಅ ಅಂದ್ರೆ ಮನಿ ಬಾಜ ಎಲ್ಲಾರೂ ಹೋಗ್ತಿದ್ರಲ್ಲ ತಿರುಪತಿ ಲಡ್ಡು ತಗೊಂಡು ಬನ್ನಿ ತಗೋರಿ ತಗೋರಿ ಅಂತಿರ್ತಾರ ಅಂದ್ರೆ ಅಲ್ಲಿ ಮಾಡ ಲಡ್ಡುನೇ ಟೇಸ್ಟ್ ಬಾರಿ ಇರುತ್ತಾ
ಹಾ ಸಕ್ಕತ್ತಾಗಿರ್ತದ
ದೊಡ್ಡ ದೊಡ್ದದು ಇರ್ತಾವ ಹ್ಮ್ ಒಂದ್ ಸರಿ ನಾನಂತ ಒಂದ್ ವಾರ ತಿಂತೇ ಇಷ್ಟೇ ನಾನ ಮೊದ್ಲೇ ಸ್ವೀಟ್ ಜಾಸ್ತಿ ತಿನ್ನಲ್ಲ
ತುಪ್ಪ ಹಾಕಿರ್ತಾರಲ್ಲ ಸ್ಮೆಲ್ ಗಮ್ ಅಂತಿರ್ತ ಹಾ ನಾವು ವರ್ಷಕ್ಕೊಂದ್ಸಲಿ ಹೋಗ್ತೀವಿ ಬ್ರಹ್ಮೋತ್ಸವ ಇರ್ತದಲ್ಲ
ವರ್ಷಕ್ ಒಂದ್ಸಲ ಬ್ರಹ್ಮೋತ್ಸವ ಇರ್ತಿ
ಹಾ ಬ್ರಹ್ಮೋತ್ಸವ ಇರ್ತ ಇರ್ತದ ಎರಡ್ ಸಲಿನೂ ಬರ್ತದ ಮೇ ಬಿ ಸೆಂಟ್ರಾಗ ಆದ್ರೆ ನಮ್ಗ ಅವಾಗ ಹೋಗಕ್ ಟೈಮ ಇರಾಂಗ್ಗಿಲ್ಲ
ಹಾ
ಸೆಪ್ಟೆಂಬರ್
ಇವಾಗ ನಿಮ್ ಇವಾಗ ನೀವ್ ಎರಡ್ ತಿಂಗಳಾದ್ಮೇಲೆ ಈಗ ಬುಕ್ ಮಾಡ್ಕೊಂಡಿದ್ದೀರಲ್ಲ ಕೊಟ್ರಾ ಯಾವ್ ಡೇಟ್ ಅಂತ
ಹಾ ಕೊಟ್ಟಿದ್ದಾರೆ ಡೇಟ್
ಹ್ಮ್ ಮತ್ತ ಆ ಡೇಟಿಗೆ ಹೋಗ್ಲಿಲ್ಲಪ್ಪಾ ಕ್ಯಾನ್ಸಲ್ ಮತ್ತ ಮರ್ದಿನ ಬರ್ತೀವಿ ಅಂದ್ರ ಇಲ್ಲ ಮತ್
ಇಲ್ಲ ಇಲ್ಲ ಅವು ಮತ್ತ ಟಿಕೆಟ್ ಕ್ಯಾನ್ಸಲ್ ಆಗ್ತಾವ ನಮ್ ರೊಕ್ಕನು ವೇಸ್ಟ್ ಆಗ್ತಾವ
ಅದು ಒಬ್ಬ್ರಿಗೆ ಎಷ್ಟ ಇರುತ್ತೇನ ಟಿಕೆಟ್
ಹ್ಮ ಮೇ ಬಿ ನನ್ ಗೊತ್ತಿಲ್ಲ ನಮ್ದು ಹಿಂಗ ಬೇಗ ಹೋಗಿ ದರ್ಶನ ಮಾಡ್ಬೇಕಂದ್ರೆ ಬೇರೆ ಇರ್ತದ ಧರ್ಮ ದರ್ಶನಕ್ಕೆ ಹೋದ್ರೇನು ಇರಂಗಿಲ್ಲ
ಹಾ ಹಾ ಹಾ
ತಾರಲ್ಲ ಅಲ್ಲಿ ಗದಲ ಬಾಳ ಇರ್ತದೆ ನಮ್ದು
ನಮಗ್ ಜಲ್ದಿ ಹಾ ನಮಗ್ ಜಲ್ದಿ ಸಿಗ್ಬೇಕು ಮುಂದ ಅಂತ ಹೇಳಿ ಇದು
ಇಪ್ಪತ್ತು ರೂಪಾಯಿ ದರ್ಶನ್ದ ಟಿಕೆಟ್ ಮಾಡಿಸಿಕೊಂಡ್ ಬಂದರ
ನಾವಷ್ಟು ನಮ್ಗ್ ಪಟಕನೇ ಒಳಗ ಸಿಗುತ್ತಲ್ಲ
ಹಾ ಅಂದ್ರೆ ಬಾಳ ಅವಾಗ ನಾವ್ ಧರ್ಮ ದರ್ಶನ್ಕ್ ಹೋಗ್ದಾಗ ಎರಡ್ ಎರಡ್ ದಿನ ಅಲ್ಲೇ ಗೋದಾಮ್ನಾಗ ಇರ್ ಬೇಕ ಇದಕ್ ಹಂಗಿಲ್ಲ ಮೇ ಬಿ ಒಂದ್ ಅರ್ಧ ಹೊಳಗ ಆಗ್ಬಡ್ತದ ಅಂದ್ರೆ ಬೆಳಗ್ಗೆಒದ್ರೆ ಮದ್ಯಾನ ತನ ಇಲ್ಲ ಮದ್ಯನೋದ್ರೆ ಸಂಜಿತನ ಅವ್ರ ಯಾವ ಡೇಟ್ ಕೊಟ್ಟಿರ್ತಾರೋ ಯಾವ್ ಟೈಮಿಂಗ್ ಕೊಟ್ಟರ್ತರ ಅದೇಟೈಮಿಗೆ ಹೋಗ್ಬೇಕು
ಅಮ್ಮ
ಹಾ ನಮ್ದು ನಮ್ದು ನೈಟ್ ಒಂಬತ್ತುವರೆ ಕೊಟ್ಟಾರ ಟೈಮ್
ಹೌದಾ ತಿರುಪತಿ ಅಂದ್ರೆ ಆ ತಿರುಪತಿ ಅಂದ್ರೆ ರಾಯಚೂರು ದಾಟಿ ಅಲ್ಲ
ಇಲ್ಲ ಬಾಳ್ ದೂರ ಐತ್
ಇಲ್ಲ ಒಟ್ ರಾಯಚೂರ್ ಸೈಡ್ ಹೋಗ್ಬೇಕಲ್ಲ
ಹಾ ಮುಂದ್ ಹೋಗ್ಬೇಕು
ಸೈಡ್ಲ್ ಮಂತ್ರಾಲಯ ಇಲ್ಲಿ ನನ್ ಫ್ರೆಂಡ್ ನನ್ ಫ್ರೆಂಡ್ ಹೋಗ್ತಾರ ತಿಂಗಳ ಒಂದ್ ಸರಿ ಆದ್ರೂನು ಭೇಟಿ ಆಗ್ ಬರ್ತ
ಹ ಅಲ್ಲಿನು ಮಂತ್ರಾಲಯನು ಸಕತ್ ಚೆನ್ನಾಗಾಗಿದೆ ಫುಲ್ ನನ್ ಫೇವ್ರೇಟ್ ದೇವರು
ತರಲ್ಲ ಅಯ್ಯೋ ಎಷ್ಟು ಎಷ್ಟು ನೀಟ್ ಐತಿ ಎಷ್ಟು ಕ್ಲೀನ್ ಐತಿ ಪ್ಲೇಸ್ ಅಲ್ಲಿ
ಚೆನ್ನಾಗ ಐತೆ ಆದ್ರೆ ಮೊನ್ನೆ ನಾನನ್ ಹೋಗಿದ್ದೆ ಫುಲ್ ಗಲೀಜ್ ಮಾಡ್ಬಿಟ್ಟಿದ್ರ ಅಲ್ಲಿ ಯಾಕಂದ್ರೆ ಬೇಸ್ಗೆಯಲ್ಲ ಫುಲ್ಲು ನೀರ ಎಲ್ಲಾ ನದಿದೊಳಗ್ ನೀರೆ ಎಲ್ಲಾ ಬತ್ತಿ ಬಿಟ್ಟಾವ ಬರೀ ಕಲ್ಲು ಬಂಡಿ ಎಲ್ಲಾ ಇರ್ತೈತಿ
ಹ್ಮ್
ಹ ಅವೆಲ್ಲಾ ಬಟ್ಟಿಗಿಟ್ಟಿ ಹಾಕಿ ಗಲೀಜ್ ಮಾಡ್ಬಿಟ್ಟಿದ್ರಪ್ಪ
ಅಯ್ಯೋ
ಸಾಯಿರ ಒಂದ್ ನಿಮಿಷ ನಾ ನಿಮ್ಮಣ್ಣ ಕರ್ಲತ್ತಾರ ಹೋಗ್ ಬರ್ತೀನಿ
ಆಯ್ತ ಹೋಗ್ಬರಿ ಹ